ಹಾ ಮಸ್ತೆ ಹಾ ಕೇಳಿಸತ ಕೇಳಿಸ್ತಾ ಇದೆ ನಮಸ್ತೆ ಆ ನನ್ನ ಹೆಸರು ಬಂದ್ಬಿಟ್ಟು ಬಾಲಾಜಿ ಅಂತ ಆ ನಿಮ್ಮ್ ಹೆಸರು ಯಾವರು ನಿಮ್ಮದು
ನಮ್ದು ಗುಲ್ಬರ್ಗಾ
ಹ ನಮ್ದು ಬಂದ್ಬಿಟ್ಟು ವಿಜಯನಗರ ಅಂತ ವಿಜಯನಗರ ಜಿಲ್ಲೆ ಹ ಹೊಸಪೇಟೆ ಅಂತ ಕರಿತಿದ್ರು ಇವಾಗ ವಿಜಯನಗರ ಜಿಲ್ಲೆ ಆಗಿದೆ ನೀವು ಏನ್ ಓದ್ತಾ ಇದ್ದೀರಾ
ನಾವು ಈಗ ಇಂಜಿನಿಯರಿಂಗ್ ಹೋಗ್ತಾ ಇದ್ವಿ ಓದ್ತಾ ಇದ್ದೀವಿ
ಹ ಹ ಹಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ
ಹಾ ಹೌದು
ಇಂಜಿನಿಯರಿಂಗ್ ನಲ್ಲಿ ಯಾವ ಕೋರ್ಸ್ ತಗೊಂಡಿದೀರಾ
ನಮ್ದು ಬಂದ್ಬಿಟ್ಟು ಬ್ಯಾಚರ್ ಆಫ್ ಬಚರ್ ಬ್ಯಾಚುಲರ್ ಆಫ್ ಇಂಜ ಇಂಜಿನಿಯರಿಂಗ್ ಇನ್ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಹೇಳಿ
ಆ ಹಾ ನಮ್ದು ಬಂದ್ಬಿಟ್ಟು ಕಂಪ್ಯೂಟರ್ ವಿಜ್ಞಾನ ಅಂತ
ಓಹೋ ಕಂಪ್ಯೂಟರ್ ವಿಜ್ಞಾನ
ಯಾವ ವರ್ಷದ ಅ ಪದವಿಯಲ್ಲಿದ್ದೀರಿ ಇವಾಗ ನೀವು
ನಮ್ದು ಎರ ಎರಡನೇ ಸೆಮಿಸ್ಟರ್ ಅಂತ ಹೇಳಿ
ಹ ಹಾ ಮೊದಲನೇ ವರ್ಷದ ಪದವಿಯಲ್ಲಿ ಇದೀರಾಾಮ
ಹ ಮೊದಲನೇ ವರ್ಷದ ಪದವಿ ಮೊದಲನೇ ವರ್ಷದ ಪದವಿಯಲ್ಲಿ ಎರ ಎರಡನೇ ಸೆಮಿಸ್ಟರ್ ಅಂತ ಹೇಳಿ
ಹ ಎರಡನೇ ಸೆಮಿಸ್ಟರ್ ನಲ್ಲಿ ಇದ್ದೀರಾ
ಹಾ
ಮತ್ತೆ ಆಹ ಟೀ ಕುಡುದ್ರ
ನಮ್ದು ಇನ್ನುೂ ಇಲ್ಲ ಕುಡಿಬೇಕು ನೀವು
ಹಾ ನಮ್ದು ನಮ್ದು ಇವಾಗ ಇವಾಗ ಕುಡಿದ್ವಿ ಟಿ ಕೆರ ಒಂದು ಎರಡು ನಿಮಿಷಗಳ ಮುಂಚೆ ಟಿ ಸೇವನೆ ಮಾಡಿದ್ವಿ ಹ ಮತ್ತೆ ನೀವೆ ಎಲ್ಲಿ ಹಾಸ್ಟೆಲ್ ಅಲ್ಲಿ ಇರೋದಾ ಇಲ್ಲ ಪಿ ಜಿಲಿ ಇರೋದಾ
ನಾವು ಪಿ ಜಿಿಯಲ್ಲಿ ಇರೋದು ನೀವು
ಹ ನಮ್ದು ಬಂದ್ಬಿಟ್ಟು ನಮ್ದು ಪಿ ಜಿನಿ ಹ ಅಂದಾಗಿ ನಿಮ್ಮ್ ಊರ್ ಯಾವ್ದು
ನಮ ದೂರ್ ಬಂದ್ಬಿಟ್ಟು ನೋಡಿ ಗುಲ್ಬರ್ಗ ಅಂತ ಹೇಳಿ
ಹಾ
ನೀವು ಕೇಳಿರ್ಬೋದು ಅನ್ಸುತ್ತೆ
ಹಾ ಕೇಳಿದ್ವಿ ಕೇಳಿದ್ವಿ ಕ ಕರ್ನಾಟಕ ರಾಜ್ಯದಲ್ಲಿ ಬರ್ತ್ತೆ ಅಲ್ವಾ ಗುಲ್ಬರ್ಗ ಜಿಲ್ಲೆ ಹ ಅದನ್ನ ಕಲ್ಬುರ್ಗಿ ಅಂತ ಕೂಡ ಕರೀತಾರೆ ಅನ್ಸುತ್ತ
ಹ ಹೌದು ಕಲಬುರ್ಗಿ ಅಂತ ಕೂಡ ಕರೀತಾರೆ ಮೇಲ್ಗಡೆಯಿಂದ ಬಂದ್ರೆ ನಮ್ದು ಎರಡನೇ ಡಿಸ್ಟಿಕ್ ಆಗುತ್ತೆ ಅದು
ಹಾ ಹಾ ಹಾ ಹೌದಾ ಆ ಹಾಗೆ ನಿಮ್ಮ ಆ ನಿಮ್ಮ ಊರಲ್ಲಿ ಪ್ರಸಿದ್ಧವಾದ ಸ್ಥಳಗಳು ಯಾರಾದರೂ ಇದೆಯಾ
ಹಾ ಹಾ ಇದದೆ ಅಲ್ಲ ಶರಣಬಸ ಗುಲ್ಬರ್ಗದಲ್ಲಿ ಫೇಮಸ್ ಇರುವುದು ಶರಣಬಸವೇಶ್ವರ ಟೆಂಪಲ್ ಅಂತ ಹೇಳಿ
ಹಾ
ಬಿಟ್ರೆ ಇನ್ನೊಂದ ನನ್ ಕಾಲೇಜಿದೆ, ಅಪ್ಪ ಕಾಲೇಜು ಅಂತ ಹೇಳಿ
ಪ್ರಸಿದ್ಧವಾದ ಕಾಲೇಜಾ
ಹಾ ಪ್ರಸಿದ್ಧವಾದ ಕಾಲೇಜ್ ಅಪ್ಪ ಕಾಲೇಜ್ ಅಂತ ಹೇಳಿ
ಹಾ ಮತ್ತೆ
ಹ್ಮ್ ಮತ್ತೆ ಬಿಟ್ರೆ ಇಲ್ಲಿ ಅಲ್ಲೇ ನಿಯರ್ ಅಲ್ಲಿ ಬಂದ್ ಬಿಿಟ್ರೆ ಬಿಜಾಪುರಲ್ಲಿ ಹ್ಮ ಗೋಲ್ ಗುಮ್ಮಜ್ ಇದೆ
ಹ ಅಲ್ಲೇ ಗೋಲ್ ಗುಂಬಾಜ್ ಬಿಜಾಪುರ್ ಹತ್ತಿರ ಇದೇನಾಾ ಗೋಲ್ ಗುಂ
ಹಾ ಹತ್ತಿರ ಇದೆ ಅಲ್ಲೇ ಆಗುತ್ತೆ
ಹಾ ಹಾ ಗೋಲ್ ಗುಂಬಜ್ಲ್ಲಿ ನಾನನ್ ಕೇಳ್ಪಟ್ಟೆ ಅಹ ಒಂದ್ ಕಡೆಗೆ ಹೋಗಿದ್ರೆ ಸ್ವತಃ ಏಳು ಏಳ ದಿಕ್ಕ ಬಕಿನಲ್ಲಿ ಧ್ವನಿ ಕೇಳಸುತ್ತೆ ಅಂತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ನಿಮ್ಗೆ ಗೊತ್ತಿದೆೇನಾ
ಹ ಹ ಗೊತ್ತು ಹೌದು ಆದ್ರೆ ಈಗ್ ಕೇಳಿಸತಾ ಇಲ್ಲ ಈಗೆಲ್ಲಾ ಜನ್ರು ಬಂದ್ಬಿಟ್ಟು ಟ್ಟ ಅದೆಲ್ಲ ಮುಟ್ಟಿ ಅದು ಮಾಡಿ ಆಗಿರದ್ರಿಂದ ಈಗಿನ ಕಾಲದಲ್ಲಿ ಎಲ್ಲಾ ಅವಮಾನ ಅದು ಬಂದ್ಬಿಟ್ಟು ಈಗ ಏಳ್ ಸಾರಿ ಏಳ್ ಬಾರಿ ಕೆೇಳಸೋದಿಲ್ಲ ಅದು ಈಗಲ್ಲಾ ಕಡಿಮೆ ಕೆ ಕಡಿಮೆ ಕೇಳಿಸ್ತಾ ಇದೆ ಆ ಎಷ್ಟು ಅಂದ್ರೆ ಒಂದು ಐದ್ ಬಾರಿ ಇಲ್ಲ ಬಿಟ್ರೆ ನಾಲ್ಕ್ ಬಾರಿ ಕೆಳ್ಸುತ್ತೆ ಈಗ
ಹಾ ಹಂಗಂದ್ರೆ ಈಗಿನ ಕಾಲದಲ್ಲಿ ಜನರು ನಮ್ಮ ಶೈಕ್ಷಣಿಕ ಯಾವ ಯಾವ ಪ್ರಸಿದ್ಧ ಸ್ಥಳಗಳಿವೆ ಮಾರಕಗಳಿದ್ದಾವೆ ಅವನು ಹಾಳು ಮಾಡುತ್ತಿದ್ದಾರೆ ಅಂತ ನಿಮ್ಮ ಅನಿಸಿಕೆ
ಹಾ ಹಾ ಬಟ್ ಎಲ್ಲ ಜನರಲ್ಲ ಕೆಲವೊಂದು ಕೆಲವೊಂದು
ಹಾ ಕಿಡಿಗೇಡಿಗಳು ಕೆಲವೊಂದಷ್ಟು ಕಿಡಿಗೇಡಿಗಳು ಹಾಳು ಮಾಡ್ತಾ ಇದ್ದಾರೆ ಶೈಕ್ಷಣಿಕ ಸ್ಳ ಸ್ಥಳಗಳಗಳನ್ನು ಸೊ ಹಾಗೆ ಹಾ ಮತ್ತೆ ಅಂದಾಗೆ ನೀವು ಇಂಜಿನಿಯರಿಂಗ್ ಮಾಡುತ್ತೀರಿ ಅಲ್ವಾ ನಿಮ್ಮ ನಿಮ್ಮ ಆಸಕ್ತಿ ಮೇಲೆ ಇಂಜಿನಿಯರಿಂಗ್ ಇದೆ ತಗೊಂಡಿರದಾ ಇಲ್ಲ ಮನೆಯವರ ಒತ್ತಾಯದ ಮೇಲೆ ನೀವು ಇಂಜಿನಿಯರಿಂಗಿಗೆ ಇಂಜಿನಿಯರಿಂಗ್ ತಗೊಂಡಿದ್ದೀರಾ
ಇಲ್ಲ ನಮ್ಮ ಆಸಕ್ತಿ ಮೇಲೆ ಇಂಜಿನಿಯರ್ ಇ ತಗೊಂಡಿದ್ದು
ಹ ಹಾ ಹಾಗೆ ನಿಮ್ಗೆ ಅಹ ಅಂದ್ರೆ ಇವಾಗ ಅಹ ಬ್ಯಾಚುಲ ಬ್ಯಾಚುಲರ್ ಇನ್ಫಾರ್ಮಶನ್ ಸೈನ್ಸ್ ಅಂತ ಹೇಳಿದ್ರಿ ಅಲ್ವಾ ಅದನ್ನಾ ನೀ ನೀವು ಸ್ವತಃ ಖುದ್ದಾಗಿ ಆಸಕ್ತಿಯಿಂದ ತಗೊಂಡಿದ್ರಿ ಅಂತ ಕೂಡ ಹೇಳಿದ್ರಿ
ಹಾ ಹೌದು
ಅದರಿಂದ ನಿಮಗೆ ನೀವ ಇವಾಗ ಸದ್ಯಕ್ಕೆ ನಿಮಗೆ ಆಸಕ್ತಿ ಇದ್ದು ಕಲಿತಿದ್ದೀರಾ
ಹಾ ಹೌದು ಆಸಕ್ತಿ ಇದ್ದಾಗೆ ಕಲಿತಾ ಇರುವುದು ನಾನು ನಮ್ಮ ಮನೆಯಲ್ಲಿ ಹೇಳಿದ್ರು ಬೇಡ ಅಂತ ಹೇಳಿ
ಎರಡನೇ ಸೆಮಿಸ್ಟರ್ ಅಂತ ಅಂದ್ರಿ ನೀವು ಮತ್ತೆ ಓ್ಹ್ ಊರ್ ಕಡೆ ಯಾವಾಗಾದ್ೂ ಹೋಗಿದ್ರಾ
ಹಾ ಹೋಗಿದ್ದೆ ಮೊನ್ನೆ ಒಂದು ನಾಲ್ಕ ಐದು ದಿನದಿಂದ ಹೋಗಿದ್ದೆ
ಹ ಹೆಂಗಾಯ್ತು ಮತ್ತೆ ಊರ್ ಬದ್ಲಾಗಿದೆಯಾ ಇಲ್ಲ ಊರ್ ಅದೇ ತರ ಇದೆಯಾ ಯಾವ್ತರ
ಹ್ಮ ಊರೇಏನ್ ಬದ್ಲಾಗಿಲ್ಲ ಜನ್ರು ಬದ್ಲಾಗಿದಾರ ಅಷ್ಟೇ
ಹ ಹಾ ಚೆನ್ನಾಗ್ ಅನ್ಸ್್ತಾ ನಿಮ್ಗೆ ಇವ ಇವಾಗ ಹೆಂಗ ೇ ಊರು ಮೊದ್ಲಿನ ತರ ಚೆನ್ನಾಗಿದೆಯಾ ಇಲ್ಲ ಅಥವಾ ಆ ಹೇಗೆ ನಿಮ್ಗೆ ಅಲ್ಲೆಲ್ಲಾ ವಾತಾವರಣ ಸರಿಯಾಗಿ ಹೊಂದು ಕೊಂಡು ಹೋಗಿ ಹೋಗಿದ್ದೇನಾ ಇಲ್ಲ ಅಥವಾ ಬದ್ಲಾಗಿದನಾ
ಇಲ್ಲ ಅಷ್ಟೇ ಹೊಂದ್ಕೊಂಡ ಹೋಗುವಂ ಇ ಇದೆ
ಹಾ
ಹ್ಮು ವಾತಾವರಣ ನೇಚರ್ ಅದು ಮಾತ್ರ ನನ್ಗೆ ತುಂಬಾ ಇಷ್ಟ ಆಯತು ಮೊದ್ಲಿನ ದಿನ ಇವಾಗ
ಪರಿಸರ ವಾತಾವರಣ ಎಲ್ಲಾ ಬದ್ದ ಆಗಿದೆನಾ
ಹಾ
ಹಾಗಿ ನೀ ನೀವು ನಮ್ಮ ವಿಜಯನಗರ ಜಿಲ್ಲೆ ಯಾವದಾದ್ರು ಶೈಕ್ಷಣಿಕ ಸ್ಥಳಗಳಿಗೆ ಯಾವಾಗಾದ್ರು ಪ್ರವಾಸಕ್ಕೆ ಹೋಗಿದ್ರಾ ಅಥವಾ ಭೇಟಿ ಯಾವಾಗಾದ್ೂ ನೀಡಿದೀ್ರಾ ನೀವು
ಹಾ ನೀಡಿದು ಅಲ್ಲ ಹಂಪಿಯಲ್ಲಿರೋ ವಿರೂಪಾಕ್ಷ ದೇವಾಲಯ ಹಾ ಮತ್ತೆ ಹಾ ಕಲ್ಲಿನ ರಥ
ಕಲ್ಲಿನ ರಥ
ಹಾ ಹ ಮತ್ತೆ ಅದು ಹ್ಮ ಊ ಹಾ ಆಂಜನೇಯ ಹುಟ್ಟಿದ ಸ್ಥಳ
ಹಾ ಅಂಜನಾದ್ರಿ ಅಂಜನಾದ್ರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೃ ಹ ಹಾಗೆ ಅಲ್ಲೇ ಹತ್ತಿರ ಆ ಕೊಪ್ಪಳ ಕ ಗವಿಸಿದ್ದೇಶ್ವರ ಮಠ ಇದೆ ಹೋಗಿದ್ರಾ
ಇಲ್ಲ ಅಲ್ಲಿಗ್ ಹೋಗ್ಲಿಲ್ಲ ಹೋಗ್ಬೇಕಂತ ಮಾಡಿದ್ದೀವಿ ಇನ್ನು ಏನೋ ಹ ಇನ್ನೊಂದ್ ಬಾರಿ ಹೋಗ ಹೋಗಿದ್ರ ಆಯ್ತ ಅಂತೇಳಿ ಬಿಟ್ವಿ ಹೋಗಕ್ ಆಗ್ಲಿಲ್ಲ ಟೈಮ್ ಆಯ್ತಲ್ವಾ
ಸರಿ ಸರಿ ಅದು ಅದು ಆಯ್ತು ಮತ್ತೆ ಅಲ್ಲೇ ಹತ್ತಿರದಲ್ಲಿ ಶ್ರೀ ಕ್ಷೇತ್ರ ಹುಲಗಿ ದೇವಸ್ಥಾನ ಇದೆ ಹುಲಗಮ್ಮ ದೇವಸ್ಥಾನ ಇದೆ
ಹಾ ಅದು ನೋಡಿದ್ದೇನೆಿ ನಾನು ಹಾ ಭೇಟಿ ಮಾಡಿದ್ದೇವ ಅದ್ಕ್ಕೂ ಕೂಡ ನಾವು
ಸೊ ನಿಮ್ಗೆ ಹೆಂಗ್ ಅನಸ್ತು ಅಲ್ಲಿ ಆ ಆ ಜಾಗಕ್ಕೆ ಆಹ ಭೇಟಿ ನೀಡಿ ನಿಮ್ಮ ಮನೋಭಾವನೆ ಯಾವ್ತರ ಬದಲಾಯ್ತು ಯಾವತರ ಖುಷಿ ಆಾಯ್ತು ಇಲ್ಲ ದುಃಖವಾಯ್ತು ಏನಾದ್ರೂ ಹಂಚ್ಕೊತೀರಾ
ಹ್ಮ್ ಹೌದು ಅಲ್ಲಿಗೆ ಹೋದ್ನ ನೋಡಿ ಜನ್ ಜನ್ರೆಲ್ಲಾ ನೋಡಿ ಖುಷಿ ಆಯ್ತು ಮತ್ತೆ ಅಲ್ಲಿನ ವಾತಾವರಣ ಮತ್ತೆ ಅಲ್ಲಿನ ಜನ ಅಲ್ಲಿನ ಜನ ಅ ಆ ಮಾತಾಡುವ ಶೈಲಿ ನಡತೆ ಎಲ್ಲಾ ನೋಡಿದ ಇದ್ರ ನನ್ಗೆ ತುಂಬಾ ಖುಷಿ ಆಯ್ತು
ಆ ಅಲ್ಲಿ ಏನಾದ್ರು ತಿಂಡಿ ತಿನ್ಸು ಹಾಗೆ ನಿಮ್ಗೆ ಇಷ್ಟ ಆಯ್ತಾ
ಹಾ ಇಷ್ಟ ಆಯ್ತು ಬಂದ್ಬಿಟ್ಟು ಹ ಹ ಹಾ ಮೊಟ್ಟೆ ಮೊಟ್ಟೆ ಆ ರೈಸ್ ಅಂತೇಳಿ
ಹಾ ಮೊಟ್ಟೆ ಮೊಟ್ಟೆ ಹಾಕಿ ಅನ್ನವನ್ನ ಹಾಕಿ ಹೀ ಮಾಡುವ ಹ ಅದು ಅದು ಅದು ಮಾಡುವ ವಿಧಾನ ಗೊತ್ತು ನನ್ಗೆ ಹೇಳ್ತೀನಿ ಕೇಳಿ
ಹ ಸರಿ.
ಆ ಮೊದಲು ಒಂದು ಆಹ ಬಾಣ್ಲಿಯನ್ನ ತಗೊಳ್ಳಿ ನಾನ ಇವಾಗ ಅಲ್ಲೇ. ಜಯನಗರದಲ್ಲಿ ಇರೋ ಇರೋದಲ್ವಾ ನಮ್ಮಲ್ಲಿ ಪ್ರಸಿದ್ಧವಾದ ಆಹಾರ ಅದು ಆ. ಇದು ಒಂದು ಪ್ರಸಿದ್ಧವಾದ ಆಹಾರ ಅದು ಮತ್ತೆ ಆ ಅ ನಾವು ಮಂಡಾಳ ಇಿಂದ ಮಾಡುವ ಒಂದು ಗಿರಿಮಿಟ್ ಅಂತ ಹೇಳ್ತೀವಿ. ಅದು ಪ್ರಸಿದ್ಧವಾದ ಅಹ ಅಲ್ಲಿ ಅಹ್ ಆಹಾರ. ಅದನ್ನು ಜನ ಬಹಳ ಸೇವನೆ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆಹ ಮೊಟ್ಟೆ. ಮೊಟ್ಟೆ ರೈಸ್ ಮಾಡುವ ವಿಧಾನ ಹೇಳ್ತೀನಿ ಕೇಳಿ.
ಹಾ ಹೇಳಿ
ಮೊದಲು ಗ್ಯಾಸ್ನ ಗ್ಯಾಸ್ ಆನ್ ಮಾಡಿ
ಹಾ
ಆನ್ ಮಾಡಿದ್ ನಂತರ ಒಂದು ಕಡಾಯಿ ಇಡಿರಿ ಕಡಾಯಿ ಇಲ್ಲ. ಒಂದು ಬಾಂಡೆ ಬಾಂಡೆ ಸಾಮಾನ ಇಡಿರಿ ಗ್ಯಾಸ್ ಮೇಲೆ ತದನಂತರ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆಗುವಷ್ಟು ಎಣ್ಣೆಯನ್ನು ಹಾಕಿ
ಹ್ಮ್
ಮೀಡಿಯಂ ಫ್ಲೋನಲ್ಲಿ ಇಡಿ ಗ್ಯಾಸ್ನ ಅದಾದ ನಂತರ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ. ಆ ಜೀರಿಗೆಯನ್ನ ಹಾಕಿ ನೀವು್ ಹಾಕಬವುದು ಹಾಕದೆ ಕೂಡ ಇರ್ಬೋದು ಅದು ಏನಷ್ಟು ಪರಿಣಾಮ ಬೀಳಲ್ಲ.
ಹ್ಮ್
ಅದಾದ ನಂತರ ಅಲ್ಲಾ ಬಳ್ಳುಳ್ಳಿ ಲಿ... ಅ ಜಜ್ಜಿ ಮಾಡಿದ ಮಿಶ್ರಣವನ್ನ ಹಾಕಿ..... ಎಣ್ಣಲಿ. ಕಾಯುವ ಎಣ್ಣಲೆ ಹಾಕಿ ಅದು ಹಾಕಿ ಹಾಕಿದ ನಂತರ ಅದನ್ನು ಅಹ ಚೆನ್ನಾಗಿ ಅಲ್ಲಾಡಿಸಿ ಹ್ಮ
ಹ್ಮ್
ಚೆನ್ನಾಗಿ ಅಲ್ಲಾಡಿಸಿದ ನಂತರ. ಆಹ ಸಂಪೂರ್ಣವಾಗಿ ಅದನ್ನು ಬೆರೆತ ನಂತರ... ಅದರಲ್ಲಿ ಖಾರದ ಪುಡಿ ಹಾಕಿ... ಅದರಲ್ಲಿ ಖಾರದ ಪುಡಿ ಹಾಕಿದ ನಂತರ. ಅದ್ರಲ್ಲಿ ನೀವು ಆಹ ಆಹ ಮೊಟ್ಟೆ ರೈಸ್ಗೆ ಬಳಸುವಂತ. ಒಂದಷ್ಟು ಅದರದೇ ಆದಂತ ಮಸಾಲೆ ಪದಾರ್ಥಗಳ ಇರ್ತವೆ. ಅದ್ರಕ್ಕ ಚಕ್ಕೆ ಲವಂಗ ಅದನ್ನ ಹಂಚಲ್ಲಿ ಉರಿದು ಮಾಡಿರ್ತಾರೆ ಅದನ್ನ ಹಾಕಿ. ಅದನ್ನ ಹಾಕಿದ ನಂತರ ನೀವು ರೈಸ್ ಅನ್ನ ಏನಿರುತ್ತೆ ಅಲ್ವಾ ಅನ್ನ ಬೇಯಿಸಿರ್ತೀರಲ್ಲ ಬೇಯಿಸಿದ ಅನ್ನ ವನ್ನ ಅದರಲ್ಲಿ ಹಾಕಿ... ಅದರಲ್ಲಿ ಅಹ ಹಾಕುವ ಮೊದಲು ಬೇಯಸಿರುವ ಅನ್ನ ಹಾಕುವ ಮೊದಲು ಮೊಟ್ಟೆ ಹೊಡೆದು ಹಾಕಿ. ಎರಡ್ ನಿಮಿಷ ಅದನ್ನು ಆಹ ಚೆನ್ನಾಗಿ ಮಿಶ್ರಣ ಮಾಡಿ ಆ ಅದಾದ ನಂತರ ಹ ಅದಾದ ನಂತರ ನೀವು ಅನ್ನವನ್ನ ಹಾಕಿ. ಅನ್ನವನ್ನ ಹಾಕಿದ ನಂತರ ಸರಿಯಾಗಿ ಮಿಶ್ರಣವನ್ನ ಮಾಡಿ. ಸರಿಯಾಗಿ ಮಿಶ್ರಣವನ್ನು ಮಾಡಿದ ನಂತರ ಒಂದು ತಟ್ಟೆ ತೆಗೆದುಕೊಳ್ಳಿ. ಒಂದ ತಟ್ಟೆ ತೆಗೆದುಕೊಂಡತಾ. ತೆಗೆದುಕೊಂಡ ನಂತರ ಆ ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನವನ್ನ ಹಾಕಿಕೊಳ್ಳಿ.
ಹ್ಮ
ಅದಾದನಂತರ. ಆಹ ನಿಮ್ಮ ಪಕ್ಕಕ್ಕೆ ಇನ್ನೊಂದು ಬಾಂಡಲಿ ತೆಗೆದುಕೊಂಡು. ಎರಡು ಹಸಿಮಿಶಿ ಹಸಿ ಮಿಣಿಶಿನ ಕಾಯಿಯನ್ನು. ತೆಗೆದುಕೊಂಡು ಅದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಉರಿಯಿರಿ ಅರ್ಧಕ್ಕೆ ಕಟ್ ಮಾಡಿ ಅರ್ಧಕ್ಕೆ ಎರಡು ಭಾಗ ಮಾಡಿ ಒಂದು ಹಸಿಮೆಣಚಿನ್ಕಾಯನ್ನ ಎರಡು ಭಾಗವನ್ನಾಗಿ ಮಾಡಿ ಅದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಯಿರಿ ಉರಿದ ನಂತರ ಅದಕ್ಕೆ ಆ ಹಿಂದೆ ಮುಂದೆ ಉಪ್ಪನ್ನ ಹಚ್ಚಿ
ಹಾ
ನಾನು ನಾ ನಾನ್ ಇವಾಗ ನಿಮ್ಗೆ
ಹಾ ಸರಿ
ಹ ನಾನನ್ ಆಮೇಲೆ ಕಾಲ್ ಮಾಡ್ತೇನೆಿ ಹ ನಾನ್ ನಿಮಗೆ ಆಮೇಲೆ ಕಾಲ್ ಮಾಡ್ತೇಿ ನಿ ಇವಾಗ್ಲೇ ನೀವು ಕಾಲನ್ನು ಕಟ್ ಮಾಡಬೇಡಿ ನಾನು ಹತ್ತು ಸೆಕೆಂಡ್ ಬಿಟ್ಟಾದ್ಮೇಲೆ ನಾನೇ ಮಾಡ್ತೇನೆ
ಹಾ ಸರಿ ಸರಿ
ಹಾ